ಹಲೋ? ಹಲೋ?
ಹಲೋ?
ಸಾಪುರ? ಹಲೋ?
ಹಲೋ ರೀ
ಹೂ ಕೇಳಸ್ತಿರಿ.
ಹಾ ಹ ಕೇಳಸ್ತದ ಹೇಳ್ರಿ ರಜವಾಲ ಏ ಇಲ್ಲರೀ ಮ್ಯಾಳ್ ಮ್ಯಾಗರಿ.
ಮ್ಯಾಳ್ ಮ್ಯಾಗ ಏನ್ ಮಾಡತ್ರಿ ಈಗ?
ಗಾಳಿ ರೀ ಗಾಳಿ ಬಾರಿ ಅದದ್ರಿ.
ಹೂ ಗಾಳಿ ಬಿಟ್ಟಾದ ಏನ್ರಿ ಕಂಡಾ ಪಟ್ಟಿ.
ಹೂ ಅನ್ ರೀ ಅದು ನಮ್ಮ ಮ್ಯಾಮ್ಯಾಗ ಏನು? ದಿನ್ನ ತಿರ್ಗಾಡಕ್ ಒಂದ್ ಸಣ್ಣ ಬಾಕ್ಲಿ ಮಾಡಿರ್ತನ್ ನೋಡ್ರಿ.
ಹೂ ಅ
ಏನದ ದಿನ್ನ ಅದು ನಮ್ಮ ನಮೊ ಒಬ್ಬ ಅಂಕಲ್ ಬಂದಗಸಿಂದ ನಾ ಕೀಲಿ ಹಾಕ್ತಿದ್ದರಿ ಅದಕ್ಕ. ಮ್ಯಾ ಅವ್ವ? ಮ್ಯಾ ಮ್ಯಾಗ ಹೋಲಾರದಂಗ ಮಾಡಿದ್ದರೀ.
ಹೂ ರೀ
ಇವತ್ತ ಇವತ್ತ ಯಾಕ ಗೊತ್ತಿಲ್ರಿ ಅದು. ಕುಲ್ ಇಟ್ಟಾರಿ.
ಅದು ಏನ್ ಹೇಳ್ ಅಂದರ್ ಮಂತರ ಮಂತರ್ ಕಲ್ತಾರಿ ಅವರು ಸಿದ್ಧಾರ್ಥ ಬೂದಿ ಮುತ್ತೆವರು.
ಹಾ ರಿ
ಅವ ಮಂತ್ರುಗಳು ಇವತ್ತ ಅಂದರ ಪ್ರವಚಿಸ್ಯಾರೀ ಅಂದ್ರೆ ಹೇಳ್ಯಾರ ಅವರು.
ಹಾ ರೀ
ಅವರ ಹೇಳಿ ಬಾಗಲ್ ತೆಗಸಾರೀ ಸಿದ್ಧಾರ್ಥ ಮುತ್ತೂರ್ ಬಾಳ ಎಲ್ಲಾ? ಅನಗೊಂಡವರು ಹೆಸರುಗರು ಪೂರ.
ಸಿದ್ಧಾರ್ಥ ಮುತ್ಯನಅವರಾಯ್?
ಸಿದ್ಧಾರ್ಥ ಮುತ್ತನವರ ಅಂದ್ರ ಹಿಂಗ ಪೂರಾ ಎಲ್ಲಾ ಹಿಂಗ ಬೆಚ್ಚಗ ಉಳಸ್ತಾರ.
ಹೂ ಹೂ ಹ ಅದೇ ಮೂತ್ತೆವರ ಪುಣ್ಯದಿಂದ ನೋಡ್ರಿ ನಾ ಗಾಳಿಗ್ ಆರಾಮ್ ಕುಂತ ತಣ್ಣಗ
ಉರಿ ಹಚ್ಚಿತ್ ಅಂದ್ರ ನೀರ್ ಹಾಕ್ತಾರ.
ಹಾ ರೀ
ನೀರ್ ಹರದ್ರರು ಉರಿ ಆರಲ್ಲದು ಉರಿ ಇನ್ನ ಹತ್ತದ.
ಹೌದ ರೀ
ಆ ಉರಿ ಏನಂರ ಅಪ್ಪಿ ತಪ್ಪಿ ಅದ್ರಾಗ ಗಾಸ್ಲೆಟ್ ಪೆಟ್ರೋಲ್ ಹಾಕದ್ದರ ಉರಿ ಆರತ್ತದ
ಹಾರಿ
ಅವರ ಹಿಂಗ ಅವರೂ ಪವಾಡ ಅವರದ ಬಾಳಿ ಪವಾಡ.
ಹೌದ ರೀ ಮೂತ್ಯನರು ಅಂದರ್ ಆಗಲೇ ಅವರ ಕಸಿನ್ ಆಗಬೇಕ ರೀ ಒಂದ ದಿವಸ ನಮ್ಮ ಮೂತ್ಯನವರನಾ
ಅವರು ಅದ ಮಟ್ಟಗ ನಂಬರ್ ಹೇಳ್ತಾರ್ರಿ ಬಾರಿ ಡೇಂಜರ್
ಮಟ್ಟಗ ನಂಬರ ರಗರ ಅದೇ ಕೇಳ್ಪಟ್ಟಿದ್ದೇರಿ.
ಹೂ ಕೇಳ್ಪಿಟ್ರಿ ಏನ್ರರಿ.
ಹಾ ರೀ ಅದಕ್ಕೆ ಒಂದ್ಸಲ ಬೆಟ್ಟೆ ಆಗಬೇಕು ಅಂತಾ ಮಾಡಿದ್ದೇರಿ.
ಭಾರಿ ಹತರ ಅವರು ಹೇಳಿಳಿ ವಸ್ಸುಖರತ
ಹ್ಮ್ ಒಬ್ರಗ ಒಬ್ಬ್ರಗನ್ ತಪ್ಪಾಗಿಲ್ಲಲ್ರಿ
ತಪ್ಪ ಆದ್ರ ಅವರು ಅವತ್ತಿನ ಹುಡ್ಕೊಂಡ್ ಅದು ಹರಿಕ ಅ ಹೇಳೋದು ಅವ ದೇವ್ರ ಎಲ್ಲಾ ಹೇಳ್ತಾರಲ್ರ ಅ ಹೇಳೋದ್ ಬಿಡ್ತನಂತ ಮಾತ್ ಕೊಟ್ರ
ಹೌದು ರೀ
ನಿಮಗ್ ಏನೋ ಕಾಣ ಕಾಣಲ್ಲಂತಲ್ರಿ
ಹ್ಮ ರಿ ಸ್ವಲ್ಪ ಬ ಅದೇ ರೀ ಸ್ವಲ್ಪ ಬಿಸಿಲಿಗೆ ಸ್ವಪು ಕಣ್ಣು ಬಿಸಿಲ ಸಣ್ಣ ಹತವ್ರೀ ಕಾಣ ನನಲ್ರರಿ ಕಾಣ್ತಾವ್ರಿ
ನಿಮ್ ಏನು ಹ ಹಾಗಲ್ಲತ್ ಕಣ ಕಾಣಲ್ಲಂತ ರಾತ್ರಿ ಕಾಣ್ತಂತ ಅ ಏನೋ ಮನ್ ಟಿವಿ ಆಗ ಬಿಟ್ರಿ
ಅದೇ ರೀ ನಮ್ದು ಸ್ವಲ್ಪ ಬಿಸಿಲ್ ಇರ್ತದ ನೋಡ್ರಿ ಬಿಸಿಲ್ ಹೆಂಗಿರ್ತದ ಹಂಗ ಸ್ವಲ್ಪ ಕಣ್ಣು ಸ್ವಲ್ಪ ಕಣ್ಣು ಸಣ್ಣ ಓತವ್ರೀ ಕಣ್ಣ್ ಕಾಣ್ತವ್ರೀ ಕಾಣಲ್ಲಂತನ್ಲ್ಲ ಸಬ್ ಕಣ ಸ್ವಲ್ಪ ಸಣ್ಣ ಹತವಲ್ರರಿ ಸಣ್ಣವಗನ ಏನತದ ಅವು ಸಣ್ಣ ಸಣ್ಣ ಇರ್ತಾವ ನೋಡ್ರಿ ಈಗ ಸಣ್ಣ ಸಣ್ಣ ಈಗ ಅಕ್ಷರಗೋಳ ಅ ಸಣ್ಣ ಸಣ್ಣ ಹುಳಗೋಳಲ್ಲಿ
ಹಾ ಸಣ್ಣ ಸಣ್ಣ ಹೋಗ ಕಾಣಲ್ಲ
ಹ್ಮ ಆಾಗ ಹಂಗ್ ಸಣ್ಣ ಈಗ ಕಣ್ಣು ಸಣ್ಣ ಆದಾಗ ಏನತ್ತಲ್ರರಿ ಸಣ್ಣ ಸಣ್ಣ ಕಾಣಲ್ರಿ ದೊಡ್ಡಲ್ಲ ಬೇಕ ಹ್ಮ್ ಕಾಣ್ತವ್ರೀ ಅಲ್ಲಾ ಈ ಸಣ್ಣ ಅವಾಗಾದ್ರರುನು ಅಗ್ಲತ್ತದ್ರೂನು ಬೇಕದಂಗ ಗಾಡಿ ಓಡಿತೀನ್ ಟ್ರ್ಯಾಕ್ಟರ್ ಓಡಿತೀನ್ರಿ ಕಾರ್ ಹೊಡತೀನ್ ರೀ ಕಾರ್ ಭ ಹೊಡಿತನ್ೀ
ಕಾರಿಗೆ ಎಷ್ಟ ಇರ್ತರಿ
ಅ ನಾಕರ್ತವ್ರೀ
ಗಾಡಿ ಎ ಸಕ್ತ
ಯಾಗ ಗಡಗ್ರಿ
ಹ್ಮ ಅದು ಹೀರೋ ಹೊಂಡ
ನೀರೋ ಹಂಡ್ರಿ ಅದಕ್ ಎರಡ್ ಗಾಡಿ ಇರ್ತಾವ ಎರಡ್ ಗಾಲ ಇರ್ತವ್ರಿ
ನೀ ನೀಮ ನಿ ಟಾಕ್ಟರ್ ಏನೋ ಭಾರಿಂತರಿ
ಹೌದ್ರೀ ಮನ್ನಿ ಒಂದು ಎರ್ ತಿಂಗಗಳಂದು ಡ್ಡಾಕಂಬ ಬಂದಿವವ್ರೀ ಜಮಖಂಡಿ ಹೋಗಿನ್
ಅದು ಮುಂದಿನ ಪಂಪರ್ ಬಿ ಹಾಕಿರಂತ ಅದೇನು ಹೇಳತ್ಪ ಬಾರಿ
ಹಾ ರೀ ಜಂ ಬಂಪರ್ ಹಾಕವ್ರಿ ಯಾರ್ ಭಿ ಹಾಕಿಲ್ರರಿ ನಮ್ಮಂಬಲಿ ಇಲ್ಲಿ ನಾವ್ ಫಸ್ಟ್ ಹಾಕಿದ್ ನಾವೇ ರೀ
ನೀವಲ್ಲ ಫಸ್ಟ್ ನಿಮ್ಮ ಬರ ನೀವೇಲ್ಲ ಫಸ್ಟ್ ಮಾಡಂಗ ಕಾಣ್ತಿರಿ ಏನ್ ಮಾಡಿದ್ರವಿ
ಇಲ್ರಿ ಅದು ನಮ್ಮಂಬಲ್ಲಿ ಇ ಬರೇ ಇದು ಗದ್ದೆ ಮಾಡ್ತಾರಲ್ರರಿ ಅದು ಕೌಳಿ ಗದ್ದಿರಿ
ಹ್ಮ ಕೌಳಿ ಕೌಳಿ ಇದ್ದ
ಹಾ ಭತ್ತ ಹ ಅದಕ್ಕ ಅದು ಏನದ ಆ ಬಂಪರ್ ಇಲ್ಲಿ ನಡೆಯಲ್ರಿ ಜಾಸ್ತಿ ಯಾಕಂದ್ರ ಸಿಗ ಬಳ್ತಾವಲ್ರರಿ ರಾಡಿಿಯಗಾದ್ರಾಗ
ಗಾಡಿ ಸಿಗ್ ಬಿಡ್ತವ ಅಂತ ಅಲ್ಲಿ ಬಂಪರ್ ಹಕೊಂಡ್ಂಬರ್ತಾರೆ ಅಂದ್ರೆ ಜಂಪ್
ಹ್ಮ್ ಹ್ಮ್ ಹ್ಮ್ ಇಲ್ರಿ ಅಂತ ಬಂಪರ್ ಆದ್ರ ಗಾಡಿ ಸಿಗ ಬಿತ್ತ ಅಂದ್ರೆ ಬಂಪರ್ ಬಂಪರ್ ಎಲ್ಲ ಬೆಂಡಗ ಓ್ತದ್ರೀ ನಡ್ಯಲ್ರಿ ಅಂತ ಬಂಪರ್ ಆಗಿ ಸಣ್ಣು ಹಾಗ್ತಾರ ಇಲ್ಲಿ ಯಾರ
ಏನ್ ಇಲ್ಲಿಂದ ಬೇರೆ ಹೊಂಪಾರ್ ಇರ್ತ ಅಲ್ಲಿಂದ ಹೊಂಪಾರ್ ಬೇರೆ ಇರ್ತ ನ್ರರಿ
ಹ್ಮ ಅಲ್ಲಿ ಯಮ್ಗಟ್ಟಗ ಏನಾದ್ರಿ ಬರ ಕಬ್ಬು ಅಂತ ಬೆಳತರಲ್ರರಿ ನಡತದ್ರಿ ಅವ್ರಿಗೆ
ಜರಾ ನಿಮ್ದ್ ಆಾಕೋ ಗಾಳಿ ಹೊಂಟದ ನೋಡ್ರಿ ಕೆಗಡೆ ಜರ ಸೈಡ ಬರ್ರಿ
ಹೌದ್ರಿ ಗಾಳಿ ಜಾಸ್ತಿ ಆದ್ರಿ ಇಲ್ಲಿ
ಸರ ಬದ
ಹರಿ ಹ ಅದು ಈಗ ಬಳ್ ಇವಾಗ ಸಣ್ಣ ಗಂಪಡ ಆದ್ರ ಏನ್ ಆಗಲ ಗದ್ದ ಮ ಒಡ ಟ್ರನ್ಗ ದೊಡ್ಡ ಬಂಪರ್ ಆದ್ರ ಜತದ್ರಿೀ ಅದಕ್ಕಾಗಿಷಿಂದ ನಮ್ಮ ಬಲ್ಲಿ ಯಾರ ಹಾಕ ನಾವೇ ಕಷ್ಟ ಆಯಚು ಈಗ ಫಸ್ಟ್ ಹಾಕವ್ರಿ ಅಂದ್ರ ಆ ಗದ್ದೆ ಆ ಗಾಡಿನ ಏನದ್ರೀ ಗ ಇದ್ ಗದ್ದ್ಯಾಗ ಒಳಗ ಇಳಸತನ್್ರಿ ಅದ ಇನ್ನೋ ಇಏೋ ಎರಡು ಗಾಡಿ ಅವ್ರರು ಅವ್ ಅಷ್ಟೇ ಹೊಡಿತತಾರೆ ಅವ ಸುಮ್
ಬ ಅವ ಗಾಡಿ ಚೌಕಿ ಬಿಡ್ರಿ ಒಂದ್ ಗಾಡಿ ಗದ್ದೆಾಗ ಹೋಗ್ಬ ಬಿಟ್ರಿ ಏನ್ರಿ
ಇಲ್ರರಿ ಒಂದೇ ಗಾಡಿ ಸೋಗಿ ಇತೇವ್ರಿ ಎರಡ್ ಗಾಡಿ ಹೊಡಿತೇವ್ರೀ ಎರಡ್ ಗಾಡಿ ಸೋಗಿ ಇಲ್ಲ ಬ್ರಿ ನಾವನು ಬಡೋದ್ರೇ ಇದ್ವಿ
ಮಿಸಿಿನ ಭತ ಕೊ ಹತ್ತ ಅತಾ
ಎಲ್ರರಿ ಕಬ್ಕಯ್ ಅಲ್ರಿ ಬತ್ ಕೊಯ್ತದ್ರಿ ಮತ್ ತೊಗುರಿ ತೊಗುರಿ ಹೆಸರು ಕೊಯ್ತದ್ರಿ
ಹ್ಮ
ಹ್ಮ್ ಅದು ಟೈಯರ್ದ ಇತ್ತಂದ್ರ ನಡತೇವ್ರಿ ಬ ಇದನ್ನು ಕೊಯ್ತ ಎಲ್ಲ ನಡತಿರ್ತಾರೆ ಇದು ನಮ್ದು ಚೈನ್ ಚೈನ್ದ್ರೀ ಎಡ್ಡವ್ರಿ ನಮು
ನೀವು ಎಡ ಏನ್ರೀ ಅವ ರಾಷಿಂಗ್ ಮಿಷಿನ್ ಗಳು
ಹ್ಮ್ ಎರಡು ಅದಾವ್ರೀ ಮನ್ನಿ ಮನ್ನಿ ತೊಂದ ಒಂದು ಈಗ ಒಂದು ನಾಲ್ಕ್ ಐದ ತಿಂಗ್ಗಳ ಐತೇನ್ ನೋಡ್ರಿ ತಂಬತ್ ಒಂದು ಮೊ್ಲು ಒಂದು ಎರಡ್ ಮೂರ್ ವರ್ಷದಿಂದ ಉಂಟು ಂದರ
ಇಲ್ಲಿಂದ ಪಂಜಾಬ್ಲಿಂದ ತರ್ಸಿರವಕ್ಕ
ಏ ಇಲ್ರರಿ ಇಲ್ಲೇ ಶಿನ್ನೂರ್ ಸಿಗ್ತಾವ್ರಿ
ಸಿನ್ನೂರು ಶತ ರೀ
ಶಿನ್ನೂರ ಶೋರೂಮ್ ಆದ್ರಿ ಮಿಷ ಅಂತ
ಒಂದರು ಬಾಳ ಪಿರಿಯ ಇರ್ತಿರ್ಬೇಕ ಇಲ್ರರಿ ಕಾಂಡ ಬಿಟ್ಟ್ರಿರ್ತೋತಿರ್ಬೇಕ ರೊಕ್ಕ
ಅೇನದು ಅಡಿಮಿಷನ್ ಅನ್ಲ್ರಿ ಅದು ಅದು ಸ್ವಲ್ಪ ತುಟ್ಟಿ ಐತ್ರಿ ಅದೇ ಮೂವತ್ ನಾಕ ಏ ಮೂವತ್ತೈ್ ಲಕ್ಷ ಬಿತ್ತರಿ ಇದೇಏನ ಅದೇ ಮಣಿ ಒಂದ್ ಮೂರ್ ನಾಕಕ್ ತಿಂಗಳಿಂದ ತೊಗೊಂಬಂದೀವಲ್ರರಿ ಮಣಿ ಜೀರೋಪ್ ಜಿ ಎಸ್ ಟಿ ಕಮ್ಮಿ ಐತಿಲ್ರಿ
ಹ್ಮ
ಹ ಅವಾಗ ಸ್ವಲ್ಪ ಕಮ್ಮಿ ಆದ ಆದಾಗ ತಗಂಬಂದಿರಿ ಅವ ಇಪ್ಪ ಇಪ್ಪತ್ತೆಂಟೆ ಇಪ್ಪತ್ತಏೇಳು ಲಕ್ಷ ಬಿದ್ದದ್ರೀ ಇ ಕಮ್ಮಿ ಬಿದ್ದದ್ರೀ
ಅಂದ್ರ ನಮ್ ದೇಶದಾಗ ಜಿ ಎಸ್ ಟಿಲಿಂತ ಐದ್ ಲಕ್ಷ ಉಳತ್ರಿ ನಿಮಗ
ಹೂನ್ರಿ ಐದ್ ಲಕ್ಷ ಉಳಿತು ಅದು ಟ್ಯಾಕ್ಟ್ರ ಏನ ಇದು ಮುಂದಿನ ಬಂಪರ್ ಕಟ್ಟಿವವ ಅಂತ ಅಂದಿವವಲ್ರರಿ
ಹಾ ಬಂಪಾರಾ
ಅದು ಜಿ ಎಸ್ ಟ ಇ ಹೇಳಕಿ ನ ಮುಂಚೆ ಒಂದ ತಿಂ್ಳ ಮುಂಚೆ ತಗೊಂದಿದೀ್ರರಿ ಅದ ಅದು ಇಳದ ಮ ತಗೊಂಬಂದಿದ ಮತ್ತ ಒಂದ್ ಲಕ್ಷ ಉಳತಿತ್ರಿ ನಮಗ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಜಿ ಎಸ್ ಟಿಲಿಂತ ಲಾಭ ನೋ ್ರೀ ಜಿ ಎಸ್ಟಿ ಕಡಿಮೆ ಆಗ ಜಿ ಎಸ್ ಟಿ ಇಲ್ ಜಾಸ್ತಿ ಈಗ ಅದ್ರಲಿಂತ ರೊಕ್ಕ ಉಳತಾ ಆತ
ಹ್ಮನ್ ರೀ ನಮ್ ಬಡುವ್ರ ಬಾಳ ಉಳಿತೆ ಆಗ್ತದ್ರೀ ಬಡವ್ರ ಬಗ್ಗರಿಗ ಯಾರನ್ನ ಸಣ್ಣ ಪುಟ್ಟ ಹೊಲಾ ಮನಿ ಮಾಡ್ಬೇಕು ನಾವ್ ಒಂದ್ ಸಣ್ಣದ್ ಗಾಡಿ ಇಡ್ಬಕ್ ಅಂತ ಇರ್ತಾರ ನೋಡ್ರಿ.
ಹಾ
ಅಂತರಿಗೆ ಬಾಳ ಎಲ್ಟ್ ಐವತ್ತರ ಸರ್ಪ ಉಳತ್ ಅಂದ್ರೆ ಮತ್ ಒಂದ್ ಕಂತ್ ಹೊತದ್ರಿ.
ಹಾ ಹಾ
ಹ್ಮ್ ಹಂಗ ಇದಾವ್ರೀ ಹಂಗ ನಡಿತದ್ರಿ.
ಕಂಡ ಬಟ್ಟಿಪ ಅಂದ್ರ.
ಹೂನ್ ರಿ ಎಲ್ಲಾ ದುಡ್ತಿರ್ ರೊಕ್ಕ ಇರಲ್ರರಿ ಒಂದಂದ್ ಟಮ್ದಾಗ.
ನೀ ಎಡ್ ರಾಶಿ ಮಿಶಿನ್ ಅಲ್ರರಿ ಅಡ್ ಯಾರ ನಡಸ್ತೀರಿನ್ರರಿ ಹಾಳ ಹಚ್ಚಿರಿ.
ಇಲ್ರರಿ ಐ ನಾ ಮೂವರ್ ನಾಲ್ಕ್ ಮಂದಿ ಹಾಳ ಬರ್ತಾರೀ ಅನ್ನ ಒಬ್ಬನೇ ಮೇಂಟೈನ್ ಮಾಡ್ತೇನ್ ರಿ
ಅಂದ್ರ ನಾ ಕಾಳ ನೀವ ಅಣ್ಣ ಅವಕ ಹಂಗ ಮ್ಯಾಗ ನೋಡ್ಕೊಂಡ ಹೋಗ್ತಾರೇಏನ್ರರಿ.
ಹ್ಮ ರೀ ಸ್ವಲ್ಪವು ಮತ್ತ ಡಿಜಿ ಎಲ್ಲ ದಿವಸ ಎಲ್ಲ ಎಲ್ಲಾ ಬೇಕನ್ರರಿ.
ಅವ್ರ ಎಟ್ರಿ ಒಂದ ತಿಂಗಳಿಗೆ.
ಒಂದ್ ತಿಂಗ್ಳಿಗೆ ಐವತ್ ಸಾವ್ರ ಆದ್ರಿ ಇಬ್ಬರ ಅಂದ್ರು ಒಂದ್ ಲಕ್ಷ ಆತದ್ದ್ರು.
ಆ ರಾಷಿಂಗ್ ಮಿಷಿನ್ ದವ್ರಿಗೆ ಒಂದ್ ತಿಂಗ್ಳು ಐವತ್ ಲಕ್ಷ ಐವತ್ ಸಾವಿರ ಕೊಡ್ತರ ನಾವು.
ಹೂನ್ ರೀ ಪವರ್ ಅಂದ್ರ ಗಾಡಿ ಸ್ವಲ್ಪ ಅವರು ಗಾಡಿ ನಿಂತ ಏನನ್ನ. ಸಾಮಾನಗೇನು ಹೋದ್ರನು ಅವ್ರ ಹಾಕೇತಾರೀ ಮೆಕ್ಯಾನಿಕ್ ಏನ್ ಬೇಕಾಗಲ್ರರಿ.
ನನ್ ಒಬ್ಬುಗೆ ಗಾಡಿ. ಸ್ರೀ ನಮ್ಗೆ ಐವತ್ ಸೇರಾ ನಲ್ವತ್ ಸೇರು ಕೊಡ್ರು ನಡಿತ ನಮ್ಗ.
ಹ್ಮ ನಡಿತವ್ರಿ ಬಾಳದ್ರಿ ಒಂದ್ ವರ್ಷದಾಗ ಬರಲ್ರಿ ಅವ ಐದ್ ವರ್ಷಾನ ಕಲಿಬೇಕ್ರಿ.
ಹ
ಇವಾಗ ಎರಡ್ ಮಷಿನ್ ಇಟ್ಟವಲ್ಲ್ರಿ ನಮ್ಮ ಮನೆಗೆ ಗಾಡಿ ನಿಂತು ಮಾಡ್ಕಲಕ್ ನಮ್ಮಣ್ಣಗೆ ಬ ಬರಲ್ ರಿ
ಹ ಅದು ಅವ್ರು ಕಲ್ತಿರ್ತಾರ ಅದ್ ಅದ್ರ ಸಲಾಗಿ ಅವ್ರ
ಹ್ಮ್ ಹ್ಮ ರೀ ಅವ್ರಿಗ್ ಬರ್ತಿರ್ತದ್ರೀ ಅದ್ಕೇ ಇವಾಗ ನಮ್ಮ ಆ ಅಕ್ಕನ್ ಮಗನಿಗ್ ಕಲ್ಸಾ ಕುಂತೀರೀ ಮಿಶಾನ್ ಪು ಅವ್ನಿಗೆ.
ಆಯ್ತುತೋರ್ ನಾಳೆ ಹೇಳಗ್ರ ತೊಗರಿ ನಿದ್ದೆ ಹೊಂಟದ ಏಕ ಕಣ್ ಜವ್ಲುತ್ತವ್ ಬಾಳ.
ಹಾ ರೀ
ಮುಕೋತಿವ್ರೀ ಬಾಳ ತಕ ಆಗ್ಯದ ಟೈಮ್ ಆಗ್ಯದ ಎನ.
ಅರಿ ಅರಿ ಮಕ್ಕೊರಿ ಮುಂಜನ್ ಮಾತಾಡನ್ ತೂಗೊರಿ.
ಆಯ್ತ್ ಆಯ್ತು ರೀ ಶುಭರಾತ್ರಿ.
ಶುಭಾರ